ನನ್ ಹೇಳುವ ಈಗ್ ಬಿಸ್ಕೆಟ್ ತಂದ್ರ ಗಟ್ಟ ಬಿಸ್ಕೆಟು ಹೊಟ್ಟೆಸತಿತ್ತು ಎರಡು ದೋಸೆತ್ತು ನಿಿದಿತ್ತು ಮಧ್ಯಾಹ್ನ
ಓ ನಾ ಬೆಳಿಗ್ಗೆ
ಬೆಳಿಗ್ಗೆ ಏನು ಎರಡು ದೋಸೆ
ಓಹಹ ನಾಳಕೆ ದಿವಸ
ಹಾ ಸೀತ ಐತೆ ಈಗ ಗುಡ್ಡೆ ಬಿಸ್ಕೆಟ್ ತಂದ್ರು ತಿಂತಾ ಇದ್ದೆ ಈಗ
ಹ್ಮ್ ಹತರ ಅಲ್ಲ ಲೋ ರಾಜು ಅದೇ ಅಚ್ಚೈನು
ಹ್ಮ್
ಅದೇಿ ಈಗ ನನ್ ಚೈನ್ ಆಯ್ತಾ ಅಲ್ಲ ಹ ಹೌದು ಅವಗ್ ಹೇಳ್ದ ಅವನು ಅದೇ ಸೇಮ್ ಎಕ್ಸಾಕ್ಟ್ ಡಿಸೈನ್ ಮಾಡಕಲ್ಲ ಸರ್ ಬೇ ಡಿಸೈನ್ ತರ ಮಾಡ್ಡ್ೀ ನು ಅಕ್ಕೆ ಎಕ್ಸಾಕ್ಟ್ ಏನ್ ಬು ಅಡ್ವಾನ್ಸ್ ವಾಪಸ್ ಕೊಡಿ ಅಂತ ಹೇಳೆ. ಕೊಡ್ತೀವಿ ಅಂತ ಮ ಹೇಳುದ್ರು
ಫಸ್ಟು ಇಸ್ಕೋ ನಾನ್ನ್ ಫೋಟೋ ಕಳ್ಸು ಟ್ರೈನ್ದು
ಹಾ
ಆಚೆನ್ ನಮ್ ಡ್ಯಾಡ ನ ನಮ ಡಡಿಗ್ ಕಳಿಸತೀನಿ ಅಪ್ಪನ್ ಕ ಕೇಳ್ಬಿಟ್ಟು ಈ ತರ ಆಗುತ್ತ ಎಷ್ಟ ಆಾಗುತ್ತೆ ಅಂತ ಎಲ್ಲಾ ಕೇಳಳ್ಬಿಟ್ಟು
ಅಂದ್ರೆ ನಾ ಅಂದ್ರೆ ಈಗ ಹೆಂಗೆ ಅಂದ್ರೆ ರೆ ನಮ್ದು ಒಂದ್ ಸ್ವಲ್ಪ ಬೆಳ್ಳಿ ಐತೆ.
ಹ್ಮ್
ಹಾ ಬೆಳ್ಳಿನಿ ಐತೆ ಅದು ಜಾಸ್ತಿ ಐತೆ ಅಡ್ಚನ್ ಐತೆ. ಇಪ್ಪತ್ತೈದು ಇಪ್ಪತ್ತೈದು ಗ್ರಾಮದು
ಹ್ಮ್
ಹ್ಮ್ ಹ್ಮ ಅಕ ಆಲ್ಮೋಸ್ಟ್ ಐವತ್ತು ಅದೂ ಪ್ಯೂರ್ ಬೆಳ್ಳಿ
ಹ್ಮ್
ಹ್ಮ ನೈನ್ಟಿ ಟೂ ಪಾಯಿಂಟ್ ಏಟ್ ಕ್ಯಾರೆಕ್ಟು
ಹ್ಮ್ ಚೈನಿಂದ ಏನಾರ ಹಾಕಿದಾರ ಪ್ಯೂರಿಟಿ
ಹ ಚೈನ್ ಮೇಲೆ ಬರ್ದವ್ರ ಮೆನ್ಷನ್ ಮಾಡವ್ರೆ
ಹೌದಾ ಹ್ಮ್
ಬೆಳ್ಳಿಲ್ ಅಷ್ಟೇ ಅಂತೆ ಲಾಸ್ಟ್ ಪ್ಯೂರಿಟಿ ಬರೋ ಸ್ಟೇಜು
ಹ್ಮ್ ಇದು ಇರೋ ಹಂಗೆ ಕೇಳ್ತಿದೆ ಇದು ಪ್ಪಾ ಇದು ಚೈನ್ ಮಾಡ್ಕೊಡ್ತೀರಾ ಬೆಳ್ಳಿದು ಯಾರ್ ಮಾಡತರ ಅ ರೆಡಿನೂ ಸಿಗುತ್ತೆ ನೀ ಫೋಟೋ ಕಲ್ಸು ಆತರ ಇದ್ರೆ ಎಷ್ಟು ಹೆಂಗ ಖರ್ಚು ಎಷ್ಟಾಗುತ್ತೆ ಎಕ್ಸ್ಚೇಂಜ್ ಹಳೆ ಬೆಳ್ಳಿ ಕೊಟ್ಬಿಟ್ಟು ಇಸ್ಕೋಬೋದಲ್ವಾ ಹ್ಮ ಇಸ್ಕೋಬೋದು
ಹ್ಮ್ ಅದೇನೆ ಹೈ ಹಳೇದು ಅಂದ್ರೆ ಹಳೇದೇನಲ್ಲ ಒಂದ್ ಸ್ವಲ್ಪ ದಿವಸ ಒಂದ್ ತಿಂಗ್ಗಳಷ್ಟು
ಅಂದ್ರೆ ಹ್ಮ ಅದೇ ಇರೋ ಬೆಳ್ಳಿ ಕೊಟ್ಬಿಟ್ಟು ಬೇರೆ ಚೈನ್ ಹೊಸ ಚೈನೀಸ್ ತಕೊಬಹುದು
ಅದೇ ಅದು ಕಳಸ್ತೀನಿ ಅದೇ ತರ ಡಿಸೈನ್ ಇದ್ರೆ ಅವೈಲಬಾಲ್ ಇದ್ರೆ ಅದ ಸಿಗ ಅಂದ್ರೆ ಬೇಕಾದ್ರ ಅದು ನೀವು ಡೈರೆಕ್ಟ್ ಆಗೇ ಬಂದಿ ಹಳೆ ಬೆಳ್ಳಿ ಹಾಕ್ಬಿಟ್ಟು
ಹ್ಮ್
ಇವ್ರಗೆ ಹೇಳಿದ್ವಿ ಕಣೋ ನಮ್ದು ಹಳೆ ಚೈನ್ ತೋರ್ಸಿದ್ದೆ
ಹ್ಮ್
ಈ ಬೆಳ್ಳಿ ಚೆನ್ನಾಗಿದೆ ಈ ಬೆಳ್ಳಿ ಸೇಮ್ ಈಗ ಯಾವ ರೇಟ್ ಕೊಡುತ್ತ ಆ ರೇಟ್ಗೆ ಹಾಕೊತೀವಿ ಹ ಅಂದ್ರು ಅದೇ ಈ ಅವೆರಡು ಚೈನ್ ಹಾಕ್ಬಿಟ್ಟು ಎಷ್ಟ ಆಗುತ್ತೆ ಅಂತ ಕೇಳಿದ್ವಿ ಬರೀ ಫಸ್ಟ್ ಒಂದೇ ಚೇಂಜ್ ತೋರ್ರಿಸಿದ್ವಿ ಒಂದೇ ಚೇಂಜ್ ತೋರ್ಸಿದಕ್ಕೆ ಹ ಮೇಲೆ ಒಂದು ಮೂರ್ ಸಾವಿರ ರೂಪಾಯಿ ಮೂರ್ವರ್ ಸಾವಿರ ರೂಪಾಯಿ ಅಂದ್ರು ಆಮೇಲೆ ಕಾಲ್ಚಿ ಅದು ಇದು ಎಲ್ಲಾ ಇತ್ತಲ ಅದೆಲ್ಲಾ ತೋರ್ಸಿದಕ್ಕೆ ನೋಡೋಣ ತೂಕ ಹಾಕೊಟ್ಟಿ ಮೋಸ್ಟ್ಲಿ ಲಿ ನಿಮ್ಗ್ ಒಂದ್ ಸಾವಿರ ರೂಪಾಯಿ ಪೇ ಮಾಡ್ಬಹುದು ಎಲ್ಲ ಆದ್ಮೇಲೆ. ನೋಡ್ಕೊಳೋಣ ನೋಡ್ ಕೊಂಡ್ವಿ ಇದ್ ಹೇಳ್ತಿವಿ ಬನ್ನಿ.
ಹೌದ ಹ್ಮ
ಹ್ಮ್ ಅದಕ್ಕೆನೆ ಕೇಳ್ದೆ. ಹಂಗೆ ಎಷ್ಟಾಗುತ್ತೆ ಏನು ಅಂತ
ಅದೇ ಒಂದ್ಸಲಿ ಫೋಟೊ ಕಳ್ಸು.
ಹ ಅದೇ ತರ್ಟಿ ಫೈವ್ ಗ್ರಾಮ್ದು ರೆಡಿಮೇಡ್ ಚೈನ್ ಎಷ್ಟಾಗುತ್ತೆ ಕೇಳು.
ಹೌದ ಕಳ್ಸಿದ್ಯಾ
ಹಾ ಕೇಳಿಸ್ತೈತೆ ಅದೇ ತರ್ಟಿ ಫೈವ್ ಗ್ರಾಮ್ ಮೂವತ್ತೈದ ಗ್ರಾಮ್ ಮೂವತ್ತೈದ್ ಗ್ರಾಮ್ ಬೆಳ್ಳಿ ಚೈನು ಎಷ್ಟಾಗುತ್ತೆ ಕೇಳು. ಮೂವತ್ತೈದು ಮೂವತ್ತೈದು ಗ್ರಾಮ್ದು ಬೆಳ್ಳಿ ಚೈನು ಎಷ್ಟಾಗು
ಹ್ಮ್ ಅಬ್ ಆ ಎಕ್ಸ್ಚೇಂಜ್ ಇಲ್ಲದೆ ಬರೀ ಕಾಸ್ ಎಷ್ಟಾಗುತ್ತೆ ಅಂತಾನ. ಹ ಮುವತ್ತೈದು ಗ್ರಾಮ್ದ್ ಬೆಳ್ಳಿ ಚೈನು ಎಷ್ಟಾಗುತ್ತೆ ಆ ರೇಟು ದಿನಾ ಚೇಂಜ್ ಆಗ್ತಿರುತ್ತಲ್ಲ. ಹ ಮಾರ್ಕೆಟ್ ಅಲ್ ಕೇಳ್ ಅಂದಾಚೆಗೆ ಹೇಳ್ತಾರೆ ಎಕ್ಸಾಕ್ಟ್ ಆಗ್ ಬೇಕು ಅಂದ್ರೆ ನಾಳೆ ಮಾರ್ಕೆಟ್ ಹೋಗಿ
ಎಕ್ಸಾಕ್ಟ್ ಬೇಡ ಸುಮ್ನೆ ಅಂದಾಜ್ ಹೇಳಕ್ಕೆಳ್.
ಅಂದಾಜಾ ಹ್ಮ್ ಕಿರ್ಕೋ ಕೋ ಬೇರೆಯವ್ರ ಜೊತೆ ಮಾತಾಡ್ತಿದ್ದಾರೆ ಕಾಲಲ್ಲಿ.
ಹ್ಮ ಕೇಳಬಿಟ್ಟು ಆಮೇಲೆ ಫೋನ್ ಮಾಡಿ ಹೇಳು.
ಹ್ಮ್
ಅದುನ್ನೇ ಅವ್ನ್ ಎಷ್
ನೀನು ಒಂದ್ ಮಾತ್ ನನ್ಗೆ ಮೊದ್ಲ ಹೇಳ್ ತಿದ್ರೆ ನಾನು ಅವತ್ತ ಡೈರೆಕ್ಟ್ ನೀ ಅಂಗಡಿ ಶೋರೂಮ್ ಕರ್ಕ ಹೋಗ್ಬಿಟ್ಟು ಗೊತ್ತಿರೋರ್ ಹೊತ್ತದೆ. ಹೋಡಲ್ಲೇ ಇಸ್ ಕೋ ಸ್ಪಾಟ್ ಅಲ್ಲೇ ಇಸ್
ಎಲ್ಲಿ ಅಲ್ಲೇ ನಿಮ್ಮ ಇದ್ರತ್ರ ನಿಮ್ ಡ್ಯಾಡಿ ಪರಿಚಯ ಇರೋರು ಅವ್ರ ಹ ಹ ಹಾ
ಅಲ್ಲಾ ಮಾರ್ಕೆಟ್ ಇದೆಯಲ್ಲ
ಹ್ಮ್
ಮಾರ್ಕೆಟ್ ಇಂದ ಒಂದೇ ರೋಡ್ ಅವೆನ್ಯೂ ರೋಡ್. ಇವ್ ನೋಡ್ ಒಳಗಡೆ ಆ ಫಸ್ಟ್ ಸರ್ಕಲ್. ಬಲ್ಲಕ್ಕ ಹೋಗ್ಬೇಕು ಆ ಕಾಳಿಗೆ ಮಕಾಳಿ ದೇವಸ್ಥಾನಯತ್ ನೋಡು. ಕಾಳಮನ್ನ್ ದೇವಸ್ಥಾನ ಅಲ್ಲೇ ಇರೋದು
ರಾಜು ದೀಕ್ಷಿತುದು ಚೇನ್ ಫೋಟೋ ಕಳ್ಸ ಕೇಳುವ ಒಂದ ಸರ್ತಿ ಫೋನ್ ಮಾಡಿ.
ದೀಕ್ಸಿತ್ ಗೊತ್ತಿಲ್ಲ ಅದು ಕೇಳ್ತೀನಿಗೆ ಅವನ್ನ ಕೇಳ್ಬಿಟ್ಟ ದೀಕ್ಷತ್ ನಾವ್
ಸೇಮ್ ಡಿಸೈನ್ ಹ್ಮ ಅದಕ್ಕೋಸ್ಕರನೇ ಏ ಹೋಗ್ ನೀವು ಕಾಲೇಜಲ್ಲಿ ಇದ್ರಲ್ಲ ಅವಾಗ
ಹೌದು
ಇಲ್ಲವೋ ಚೈನ್ ಅತ್ತಿ ಕೇಳುವ ಐತೆ ಅಂದ್ರೆ ನೀಟಾಗಿ ಯಾವ್ದಾದ್ರು ಹ್ಮ್ ಬ್ಲಾಕ್ ಸರ್ಫೇಸ್ ಮೇಲೆ ಇಕ್ಬಿಟ್ಟು ಫೋಟೋ ತಗ್ದ್ ಕಳ್ಸ ಹೇಳು
ಹ್ಮ್ ಹ್ಮ್
ಅ್ರ ನೀಟಾಗಿ ಡಿಸೈನ್ಲ ಎಲ್ಲಾ ಕಾಣಸುತ್ತೆ. ತ್ತಲಾ
ಅದೇ ಕ್ಲೀನ್ ಆಕ್ಲ ಸ್ಪಷ್ಟವಾಗಿ ಫೋಟೋ ಹೊಡ್ದಿ ಕಳ್ಸ
ಹ್ಮ ನ ಕಾಣಸ ಬೇಕು ಅಂದ್ರೆ ಡಿಸೈನ್ ಎಲ್ಲ ಕಾಣಸುತ್ತೆ ನೀಟಾಗ ಬ ಮಾಡ ಮಾಡೋವರ್ಗೂ ಗುಟೆ ನೋದ ಕಟ ಗುಟೆ
ಹೌದು ನೀನ್ ಕೊಟ್ಟಿರೋದು ಅದು ಚೈನು ಫೋಟೋ ಕಲ್ಫ
ಅದು ಅದ್ರ ತ ದೀಕ್ಷಿತ ತ್ದ ನೋಡ್ಬಿಟ್ಟೆ ಹು ಇದು ಅದ್ರ ತರಗ್ ಬೇಕು ಅಂತ ಅಂದ್ರೆ ರ ಸಿಕ್ಕಿಲ್ಲಾ ಬಟ್ ಈ ಅದೇ ಇದು ಚೆನ್ನಾಗ ಐತೆ ಅಂತ ಇಸ್ಕೊಂಡೆ ಬ ದೀಕ್ಷತದ್ರೆ ದೀಕ್ಷಿತ
ಹ್ಮ್ ಹ್ಮ್
ಅದಕ್ಕೆ ಕೇಳಕ್ಕೆ ಕೇಳಿದ್ದನ ನಾನು ಅದೇ ಏನ ಕೇಳ್ ಬಿಟ್ಟು ವಿಚಾರಿಸ್ತಿನಿ ಬಿಡು ಏನು ಅಂತ ಕೇಳು ರಾಜಾ
ಹ್ಮ್
ಹಾಗ ಹ ಮತ್ತೆ ಎಲ್ಲ ಹೋದಾರು ನ ಆಯ್ತ ಇನ್ನೊಂದ್ ತೀಕ ಹ ನನ್ಗೂ ಹಂಗೆ ಆಯ್ತ ಐತೆ ಒನೊಂದಸತಿ.
ಹೌದಾ.
ಸ್ಪೀಕರಕ ಆಕ್ಕಾ ಕಾಕಲ್ವಲ್ಲ.
ನಮ್ಮ ಇವರು ಶಶಾಂಕ್ ಅವರು. ಅವ್ರು ಏನೋ ಬಿಲ್ಡಿಂಗ್ ತಗೋಕ್ ನೋಡ್ತಾವ್ರ ಆಲ್ರೆಡಿ ಒಂದ ಪೇಪರ್ಸ್ ಎಲ್ಲ. ಕೊಟ್ಟವ್ರೆ ಈಗಲ್ಲ ಆಗಿದ. ಏನು ಎಲ್ಲಾ ಕ್ಲೀನ್ ಆಗಿದ್ಯಾ ಪೇಪರು. ಹ ನೋಡ. ಹಾ ನೋಡುದ್ರೆ ತೊಂಬತ್ತ ಐದು ಲಕ್ಷ.
ತೊಂಬತ್ತೈದು ಲಕ್ಷ.
ಹಾ ಎಲ್ಲ ಗ್ರೌಂಡು.
ಎಲ್ ಇದು ಸೈಟು ಮನೆ ಎಲ್ಲ ಸೇರ್ರಿಸಿ ಎಲ್ಲಿ ಸೈಟ್ ಅಲ್ಲಿ ಅಲ್ಲಿ. ಫಿಫ್ಟ.
ಹಾ ಸೇಮ್ ನಮ್ದು ಹೆಂಗಿದ್ಯೋ.
ಹಾ ಅಷ್ಟೇ ಫಿಫ್ಟೀನ್ ಫ.
ಹ ಹದ್ ನೈದು ನಲ್ವತ್ತು ಆರ್ ನೋ ಸ್ರ್ ಫಂಟಿ ಇ. ಮ ಮೂವತ್ತು ನಿಮ್ದು.
ಹ ಯ ಇಲ್ಲ ಅಲ್ಲಿ ಇರೋದು ಕೇಳಿದ್ದು ಈಗ ಮನೆ ಕಟ್ ಸ್ತೀವಲ್ಲ ಅದು ಅದು. ಟ್ವೆಂಟಿ ಫಾರ್ಟಿ ಅಂತೆ.
ಹೌದಾ ಹಂಗಾದ್ರೆ ಏಳ್ ಏಳ್ನೂರು ಸ್ಕ್ವೇರ್ ಫೀಟ್.
ಎಷ್ಟೋ ಅಂದ್ರೆ ಅಡಿ ಸ್ವಲ್ಪ ಜಾಸ್ತಿನೇ ಐತೆ.
ಹ್ಮ ಕಟ್ಸ್ಬೇಕ್ರೆ ನಿಮ್ಮ್ ಹೆಸ್ರಿಗೆ ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಕೊಂಡು ಉದ್ದದ್ದಕ್ಕೆ ದ್ದ ಅಲ್ಲಾಗಲ್ಲ ರೋಮ ಹಲು ಇದೆಲ್ಲಾ ಚೆನ್ನಾಗಿರ್ಬೇಕು ಆತಾರ ಮಾಡ್ರಿ ನಮ್ಮೇಸ್ತ್ರಿ ಒಂದು ಒಂದು ಇಂಚು ವೆಸ್ ಮಾಡಿಲ್ಲ ಜಾಗ ಫುಲ್ಲು ಯುಟಿಲೈಸ್ ಮಾಡಿ ಕ್ಲೀನ್ ಆಗಿ ನೋಡ್ಕೊಂಡ್ ಕಟ್ಟಿದ್ದ ನಾವು. ಮತ ಚ. ನ ಮಾಡೋ ಅಂದ್ರೆ ವೇಸ್ಟ್ ಮಾಡಿಲ್ಲ ಜಾಗ ವೇಸ್ಟ್ ಮಾಡಿಲ್ಲ.
ಸಾಕು ಅಷ್ಟಿದ್ರೆ
ಒಬ್ಬರು ಜಾಗ ವೇಸ್ಟ್ ಮಾಡ್ತಾರೆ. ಕರೆಕ್ಟ್ ಕಟ್ಟ ಕಟ್ಟಲ್ಲ ಅನುಭವ ಇರಲ್ಲ ಅವ್ರಿಗೆ.
ಜಾಗ ಹ ವೇಸ್ಟ್ ಮಾಡ್ತಾರೆ ಜಾಸ್ತಿ
ಯಾವ ಕಡೆ ಸ್ಟಾರ್ಟ್
ಇ ಲೇಟು ರಷ್ಟು ಇನ್ನುೂ ಅಲ್ಲಿ ಬಾಡಿಗೆ ಮನೆ ಹುಡುಕ್ಬೇಕುೋು ಹ ಬಾಡಿಗೆ ಮನೆ ಹುಡುಕಿ ಆಮೇಲೆ ಲ್ಲಿ ಕಾಂಟ್ಯಾಕ್ಟ್ ಕೊಟ್ಟಿ ಹೆಂಗ್ ಕೊಡ್ಬೇಕು ಕಾಂಟ್ಯಾಕ್ಟ್ ಅಂದ್ರೆ ಫುಲ್ಲು ಎಲ್ಲಾ ನೀವ್ ಹೆಂಗ್ ಕೊಟ್ಟಿದ್ರಿ ಕಾಂಟ್ರಾಕ್ಟ್
ಅದೇ ಬರೀ ಲೇಬರ್
ಮೆಟೀರಿಯಲ್ಸ್ ಎಲ್ಲ ನಿಮ್ದೇ ಹಓ ಆತರ ಕೊಟ್ಟಿದ್ರಾ ನಮ್ದು ಅದೇ ಯೋಚನೆ ಮಾಡ್ತಿ ಮೆಟೀರಿಯಲ್ಸ್ ಎಲ್ಲಾ ಒಪ್ಪಸ್ಬಿಡಿ ಅಂತಾನೇ ಹೇಳ್ತಾವ್ರೆ ಅಂದ್ರೆ ಅವ್ರರು ಚೆನ್ನಾಗಿರೋದ ಆಯಲ ಅಂದ್ರೆ.
ಮಾತಾಡ್ಬೇಕು ಏನಾರ ಈ ತರ ಫಾಲ್ಟ್ ಅದೇ ಚೆನ್ನಾಗ್ ಹಾಕಿಲ್ಲ ಅಂದ್ರೆ ನಿಮಗ್ ಒಂದ್ ರೂಪಾಯಿನೂ ಕಾಸ್ ಕೊಡದ ಅಂತ ಹೇಳ್ಬಿಡ್ಬೇಕು.
ಅಂದ್ರೆ ಏನ್ ಗೊತ್ತಾ ನಮ್ ಡ್ಯಾಡಿ ಫ್ರೆಂಡೇ ಮಾಡುದ ಅಂದರೆ ಚೆನ್ನಾಗಿರೋದ ಯಾಕ ಾರೆ ಅಂದ್ರ ಅವ್ರ ಸ್ಕೂಲ್ ಮೇಟ್ು
ಹೌದುೌ ಹ್ಮ್ ಏನ್ ಗೊತ್ತಾ ಅವರು ತಗಳಕ್ ಹೋಗ ರ್ ನೋಡು ಮೆಟೀರಿಯಲ್ ಇಲ್ಲ ಹಾಗ ಜೊತೆ ನ ಹೋಗ್ರಿ ಜೊತೆೋಗ ುಟ್ಟ
ಅದೇ ಓಡಾಡ್ಕೊಂಡು ನೋಡ್ಕೊಂಡು ತಗಂಬರ್ಬೇಕು
ಕಟ್ಟಿಸ್ಬೇಕು ಮನೆ
ಹ್ಮ್ ಕಿಶಾನ್ ಫೋನ್ ಮಾಡ್ತಾವ್ನೆ ಯಾಕೋ.
ಹೌದಾ ರೊ ಒಂದ್ ಸ್ವಲ್ಪ ಹೊತ್ತ್ ಆಮೇಲ್ ಮಾಡ್ ಮಾಡು ಮಾಡ್ಬೋಗ ಇನ್ನೊಂದ ಎರಡ್ ನಿಮಿಷ ಬಿಟ್ಟ ಇನ್ನೊಂದ್ ನಿಮಿಷ ಬಿಟ್ಟು ಮಾಡಿದ್ರೆ ಆಯ್ತು ಒ ಫೋನು. ನನ್ ನನಗ್ ಮಾಡ್ದ ಈಗ ಕಿಶನ್ ನನಗ್ ಮಾಡ್ತನ್ ಕಾಲು.
ಮಾಡು.
ಹೌದೌದು ಕಟ್ ಮಾಡ್ತೀನ್ ಇರ್ ಒಂದ್ಸಲ.
ಆವ್
ಹ ಅದೇ ಈಗ ಇವರ್ನ್ಕ್ ನೋಡೋಣ. ಏನ್ ಸಮಸ್ಯೆ ಇದೆ ಕೋನ್ ಮಾಡಿದ್ದು ಅಂತ ಹೇಳ್ಬೇಕು ಹ ಸರಿ ಮಾಡ್ ಹ್ಮ್.